ಹಲೋ
ಹಲೋ
ಕೇಳಿಸ್ತಾ ಇದ ನ ಮಾತಾಡೋದ
ಹಾ ಕೇಳಿಸ್ತಿದೆ
ಏನ್ ಮಾಡುತ್ತಿದ್ದು
ಏನಿಲ್ಲ ಸುಮ್ಮ್ನೆ ಕೊಡ್ತ ನೀ
ಹಲೋ
ಹಲೋ
ಏನ್ ಮಾಡಕತ್ತವಾ ಅಂದೆ
ಏನ ಇಲ್ಲ ಸುಮ್ನೆ ಕುಂತಿದ್ದೆ ನೀನು
ನಾನು ಏನಿಲ್ಲ ನೋಡು ಕೆಲ್ಸದೆಲ್ಲ ಆಗ್ಯದ
ಹ್ಮ್ ಹಾಗೇತ್ವಾ ನಿಮ್ದ ಊಟಾ
ಊಟನೂ ಆಯಿತು ನಿಂದು
ನಮ್ದು ಆಯ್ತು
ಏನ್ ಮಾಡಿದ್ರ ಊಟಕ್ಕೆ
ಊಟಕ ರೊಟ್ಟಿ ಪಲ್ಲೆ ಅನ್ನ ಸಾಂಬಾರ್ ಮಾಡಿದ್ರು
ಹ್ಮ್
ನೀವು
ತುಪ್ಪ ಆಲೂ ಚಿತ್ರಾನ್ನ ಮಾಡಿವಿ ನೋಡ
ಹೌದಾ ನಾವು ನಿನ್ನೆ ಮಾಡಿದ್ದ್ವಿ ಮಾದ್ಲಿ
ಹ್ಮ್
ಮೊಹರಂ ಸ್ಪೆಷಲ್ ಹ್ಮ್
ಹಬ್ಬ ಎಲ್ಲ ಹೆಂಗಾಗ್ತಿದೆ ಊರಲ್ಲಿ
ಹ್ಮ್ ನಡೀತಾ ಇದೆ ಸ್ವಲ್ಪ ದೂರ ತ್ ನಮ್ಮ್ ಮನೆಯಿಂದ ದೇವರು ನಮಗಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲಿ
ಮನ್ನೆ ಹಬ್ಬ ಕಡೆ ಹಾ ಇಲ್ಲೇನೂ ನಡೀತ ಇದೆ ಸಾಯಂಕಾಲ ಹೋಗ್ಬೇಕು ನಾವು ನೋಡೋಕ್ಕೆ
ದ ಜೋರಾಗುತ್ತ
ಕಮರ ಜೋರ ಆಗತ ಅಡುಗೆ ನಿನ್ನೆ ನೀೇನೇ ಮಾಡಿದೆ
ಹ್ಮ್ ನಾನೇ ಮಾಡಿ ನೀವು
ಞ ಹ್ಞೂ ಹ್ಞೂ ನಮ್ಮ ಮನೇಲಿ ಅಮ್ಮ ಮಾಡಿದ್ದಾರೆ
ಹೌದಾ
ಹ್ಮ್
ನಮ್ಮನೆಲ್ ನಾವೇ ಮಾಡೋದು. ಹ್ಮ್ ಹ್ಮ್ ಫುಲ್ ರೆಡಿಯಾಗಿ ಹೋಗೋದಾ ನೋಡಕ್.
ಹ್ಞ ಹ್ಞ ಹಂಗೇನಿಲ್ಲವಾ ಸುಮ್ಮ ಸಿಂಪಲ್. ನಾ ಹಂಗೆಲ್ಲ ಜಾಸ್ತಿ ರೆಡಿ ಆಗಲ್ಲ.
ಅಬ್ಬಾ.
ಹ್ಮ್
ಸಿಂಪಲ್ ಗರ್ಲ ಏನ್. ಹ್ಮ್
ಕೊಕ್ಕತ್ತರ
ನೀ ನೋಡೋಕೆ ಹೋಗಲ್ಲ ನಾವು
ಹ
ಹ ಏನೇನ್ ನಿನ್ನೆನೆ ಲಾಸ್ಟ್ ಇವತ್ತೇನು ಹೋಗಲ್ಲ. ಮುಸ್ಲಿಮ್ಸ್ ಅಷ್ಟೇ ಮಾಡೋದು.
ಇದು ಹಬ್ಬ ಹಿಂದೂ ಮುಸ್ಲಿಂ ಎಲ್ಲಾ ಸೇರೆ ಇದೆ ಅಲ್ಲ.
ಎಲ್ಲ ಸೇರೆ ಇದೆ ಆದ್ರೆ ನಿನ್ನೆ ಇತ್ತು ಹಿಂದೂಗಳು ಹೋಗೋದು. ಇವತ್ತ ಬರೇ ಮುಸ್ಲಿಮ್ಸ್ ಅಂತ ಹೇಳ್ತಾರ ನನ್ಗೂ ಅಷ್ಟು ಗೊತ್ತಿಲ್ಲ ಅದರ ಬಗ್ಗೆ.
ನಿನ್ನೆ ನೋಡೋಕ್ಕ ಹೋಗಿಲ್ಲ ನೀವು.
ನಿನ್ನೆ ರಾತ್ರಿ ನೋಡಕ್ ಹೋಗಿಲ್ಲ ದೇವ್ರಿಗ್ ನೈವೇದ್ಯ ಕೊಡಕ್ ಹೋಗಿದ್ದೆ.
ಹ ಸ್ಯಾರಿ ಹಾಕೊಂಡ ಹೋಗಿದ್ರಾ.
ಏ ಇಲ್ಲಪ್ಪ ಡ್ರೆಸ್ ಹಾಕೊಂಡು ಹೋಗಿದ್ದೆ.
ಹ್ಮ್
ಹಂ ಹಂ
ನೀ ಏನ್ ಮಾಡ್ತಾರ ಮನೇಲೆ ಎಲ್ಲ ಆರಾಮ್ ಅದಾರ ಅಲ್.
ಎಲ್ಲಾ ಆರಾಮದಾರ ನೋಡ್ ನಿಮ್ಮ ಮನೇಲಿ ಆರಾಮ್ ಅದಾರಿಲ್ಲ.
ನಮ್ಮ ಮನೆಯಲ್ಲು ಆರಾಮ ಅದಾರ್.
ಬಂದಿಲ್ಲ ನಿಮ್ ಬ್ರದರ್?
ಇಲ್ಲ ಕಾಲೇಜು ರಜೆ ಕೊಟ್ಟಿಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಎರಡು ವರ್ಷ ಆಯ್ತ್ ಈಗ ಈ ಹಬ್ಬಕ್ಕ ನಮ್ಮ ತಮ್ಮ ಬರ್ತ ಲಾರ.
ಹೌದಾ
ಹ್ಮ್
ಹ್ಮ್ ಕಾಲೇಜು ಸ್ಟಾರ್ಟ್ ಆಗಿಲ್ಲ.
ಹ್ಞ ಹ್ಞೂ ಇನ್ನೂ ಆಗಿಲ್ಲ ಜುಲೈ ಒಂದು
ಒನ್ನೇ ತಾರಿಕಾ. ಹ್ಮ್ ಹ್ಮ್
ನೀ ಬರಲ್ವಾ ಕಾಲೇಜ್ಕ.
ಇಲ್ಲಪ್ಪಾ ಬರಲ್ಲ ಎಕ್ಸಾಮ್ಕಷ್ಟ ಬರುದು. ಹ್ಮ್ ಮತ್ತೆ
ಏನಿಲ್ಲ ನಾವು ಮನೇಲಿ ಮ್ಯಾಟ್ ಆಗ್ತಾ ಇದ್ವಿ.
ಮ್ಯಾಟ ಹಾಕಕ್ ಬರುತ್ತ.
ಹಾ ಬರುತ್ತೆ.
ಹೌದಾ
ಹ್ಮ್
ನಮ್ಗ ಏನೂ ಬರಲ್ಲ.
ಹಾಗೆ ಸುಮ್ಮನೆ ಯಾವು್ದಾದ್ರೂ ಮಾಡಬೇಕಲ್ಲ
ಹ್ಮ್ ಾಲಿ ಕುಂತ ಟೈಮ್ ವೇಸ್ಟ್ ಮಾಡುವಾರ
ಹ್ಮ್
ಹ್ಮ್
ಗ್ರಾಮ ಪಂಚಾಯಿತಿ ನೇರ ನೇಮಕಾತಿ ಕರೆದಿದ್ದಾರೆ ಗೊತ್ತು
ಇಲ್ಲ
ಅಂದರೆ ಶಿವಮೊಗ್ಗ ಗುಲ್ಬರ್ಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಬೆಂಗಳೂರು ಒಂದಿಷ್ಟು ಜಿಲ್ಲೆಗಳಿಗೆ
ಹ್ಮ್
ನೇರ ನೇಮಕಾತಿ ಅಂದರೆ ಎಕ್ಸಾಮ್ ಇರಂಗಿಲ್ಲ.
ಯಾವುದು ಟೆಂತ್ ಅಪ್ಯೂಸ್
ಪಿವು
ಹೌದಾ
ಹ್ಮ್
ಗೊತ್ತೇ ಇಲ್ಲ ನ ಅಂದ್ರೆ ಗ್ರಾಮ ಪಂಚಾಯತಿೀಲಿ ಏಮ ಕೆಲ್ಸ
ಏನ್ ಕೆಲ್ಸ ಅಂತ ಅಷ್ಟ್ ನನ್ಗೂ ಗೊತ್ತಿಲ್ಲ ಇವಾಗ ನೋಡ ಹ ಪಿ ಯು ಸಿ ಮೇಲಂತೆ ನೇರ ನೇಮಕಾತಿ ಯಾವುದೇ ಎಕ್ಸಾಮ್ ಇರೋಂಗಿಲ್ಲ
ಹ್ಮ್
ಅಂತೇಳಿ ನೋಟ್ ಇತ್ತು
ಹೌದಾ
ಹ್ಮ
ನನ್ಗೇನು ಗೊತ್ತಿಲ್ಲ ಬಿುಡು ನೀ ಆತೀರಾ ಅಂದ್ರ
ಹಂ ಬಿಟ್ರ ಅಂದರೆೆ ಹಾಕ್ಬೇಕು
ಹ್ಮ್ ಹಕ್ರಿ ಎಕ್ಸಾಮ್ ಇಲ್ಲಲ್ಲ ಎಕ್ಸಾಮ್ ಇಲ್ಲಲ್ಲ
ಎಕ್ಸಾಮ್ ಇಲ್ಲ ಅಂತ ಅಂದರೆ ರಿಸಲ್ಟ್ ಮೇಲೆ ಇರ್ಬೋದ
ಹ್ಮ್
ಹ್ಞ ಆಗಿದ ಎಲ್ಲ ರಿಸಲ್ಟು
ಹೌದು
ಹ್ಮ್
ಹ್ಮ್್ಮ ಏನಾದ್ರೂ ಒಂದು ಮಾಡುವುದಲ್ಲ ಹ್ಮ್ ವಿವೋ ಬಿಟ್ಟಾರೆ
ಹ್ಮ್ ಹ್ಮ್
ಇಲ್ಲ
ಬಿಟ್ಟಿಲ್ಲ
ಹ್ಮ್ ನಾವು ಪಿಸಿದ್ ಹಾಕಿವಿ ಬೆಂಗಳೂರು ಬಂದೈತಿ
ಹಾಕಿರೇನ್ ಇವಾಗ
ಹ್ಮ ಮೊನ್ನೇನೇ ಹಾಕಿವಿ ಬೆಂಗಳೂರು ಹೋಗ್ಬೇಕು ಎಕ್ಸಾಮ್ ಬರಿಯಕ್ಕ
ಯಾವಾಗದ ಎಕ್ಸಾಮ್
ಆಗಸ್ಟ್ ಎರಡು ಅಂತ ಹೇಳ್ಯಾರ ಮತ್ತೆ ಡೇಟ್ ಏನ್ ಚೇಂಜ್ ಆಗುತ್ತೆನ್ ಅದೇ ಡೇಟ್ ಫಿಕ್ಸ್ ಆಗುತ್ತೆ ಗೊತ್ತಿಲ್ಲ
ತಾತ್ಕಾಲಿಕ ಅಂತಿದ್ರೆ ಪಿಕ್ಸ್ ಅದೆೇ
ಹ್ಮ್
ಮತ್ತೆ ಎಲ್ಲಂದ
ತಿಲ್ಲಾಟ
ಬೆಂಗಳೂರು ಹಾಕಿದೀರಾ
ಹ್ಮ್ ಬೆಂಗಳೂರು ಜಾಸ್ತಿ ಪೋಸ್ಟ್ ಅಲ್ಲೇ ಕಾಲಿ ಐತಿ ಹಂಗಾಗಿ ಅಲ್ಲೇ ಹಾಕಿವಿ ಹ್ಮ್ ಹ್ಮ್
ನೈಟ್ ಅದೆಲ್ಲ ಆಯ್ತಾ ನಿಮ್ದು
ಹ್ಮ್ ಆಯ
ಹೂ
ಹ್ಮ್ ಹ್ಮ್
ಊಟದ ಎಲ್ಲಾ ಆಗೈತಾ
ಹ್ಮ್ ಹಾಗೇತ್ವಾ ನಿಮ್ದಾಗತಿಲ್
ನಮದಾಯಗದವ
ಹ್ಮ್
ನಿನ್ ಬುಕ್ ತಗೊಂಡು ಓದಿದ್ದು ಏನೋ
ಹೂ ಭಲತಿ ಹ್ಮ್
ಏನ್ ಮಾಡ್ತಾ
ಎಲ್ಲರೂ ಮಲ್ಕೊಂಡವ್ರ್ನೋ ಹೂ ಎದ್ದಿ ಟೈಮ್ಟ ನೋ ಹೂ
ಊಟ ಮಾಡೇ ಮಲ್ಕೊಂಡು ಹಾ
ನಿಮ್ಮನೆಯಲ್ಲಿ ಏನ್ ಮಾಡತಾರೆ
ಮೂನಲ್ಲ ಮಲ್ಕೊಂಡರ್
ಹ್ಮ್ ಹ್ಮ
ಊಟ ಮಾಡಲೇನು ಇವಾಗ
ನಾವು ಮಧ್ಯಾಹ್ನ ಊಟ ಮಾಡಬೇಕು ಬೆಳಗ್ಗೆದಾಗೈತೆ ಮಧ್ಯಾಹ್ನ ಇನ್ನು ಇಲ್ಲ ನಿಮ್ಡ್ ಇಲ್ವಾ ಇನ್ನ ಮಧ್ಯಾಹ್ನದ ಊಟ ಮಧ್ಯಾಹ್ನ ಊಟ ಆಯ್ತಾ
ಬೆಳಗ್ಗೆ ನಾಷ್ಟ ಮಾಡಿದ್ವಾ
ಹಾ ಹಾ
ಹಸುವಾಗಿತ್ತು ಮಾಡ್ದೆ ಇವಾಗ
ಹಾ ಹ್ಮ್ ಮತ್ತೆ
ಮತ್ತೆ ಏನಿಲ್ಲ ನೋಡೋ ಹೇಳ್ಬೇಕು
ನ ಏನ ಮಳೆ ಬಂದೈತೆ ನಿಮ್ಮ್ೂಊರಾಗ
ಹ್ಮ್ ನಿನ್ನ
ಹದನ್
ಅಷ್ಟೇನು ಜೋರು ಬಂದೇಿಲ್ಲ
ಹ್ಮ್
ಅಷ್ಟೇ ಸರಿಯಾಗಿ ಬಂತು
ನಮ್ಮರು ಲೇನೂ ಇಲ್ಲ ಮಳನೂ ಇಲ್ಲ
ಬಿಸಿಲಿಿದ ಇನು ಜಾಸ್ತಿ
ಹ್ಮ್ ಬಿಸಿಲು ಐತಿ ಮಳೆನೇ ಬಂದೇ ಇಲ್ಲ
ನಮ್ಮೂಊರಲ್ಲಿ ಬಂತು ಎರಡು ಸಲ
ಹೌದಾ ಬಂದೈ್ತ ಅಂದ್ರ
ಹ್ಮ್
ಹ್ಮ್
ಅಡುಗೆ ಮಾಡ್ಬೇಕೇನೋ ಮದ್ಯಾಹ್ನ
ಇಲ್ಲ ಮಾಡಲ್ಲ ಇವತ್ತು ಬೆಳಗ್ಗೆನ ಮಾಡಿವ ಮಾಡಿದ್ರೆ ಸ್ವಲ್ಪ ಅನ್ನ ಮಾಡ್ಬೇಕು ಇಲ್ಲಾ ಅಂದ್ರ ಇಲ್ಲ ಹ್ಮ್ ಮ
ಕುಂತಿರೆನ ಹ್ಮ
ಮತ್ತ